ಹಲೋ ಕೇಳಿಸ್ತಿದನಾ.
ಹ ಹಾ ಕೇೇಳಸ್ತಿದೆ. ನಿಮ್ಗೆ
ಹ್ಮ ಕೇಳಿಸ್ತಿದೆ ಏನ್ ಮಾಡ್ತಿದ್ದೆ.
ಏನಿಲ್ಲ ಹಂಗೆ ಸ್ವಲ್ಪ ಬಿಜಿ ಇದ್ದೆ.
ಯಾಕ ಬ್ಯುಸಿ ಏನಾದ್ರು ಪ್ರಾಬ್ಲಮ್ಮಾ
ಇಲ್ಲ ಏನ್ ಆ ತರ ಏನ್ ಪ್ರಾಬ್ಲಮ್ ಇಲ್ಲಾ ಈಗ ಹೆಂಗ ನಿಮ್ ಗೊತ್ತಿರೋ ಹಂಗೆ ನಮ್ಮ ಅಣ್ಣನ ಮದ್ವೆ ಬೇರೆ ಫಿಕ್ಸ್ ಆಗಿತ್ತ್
ಹ
ಇನ್ನೊಂದ ವೀಕ್ ಆದ್ಮೇಲೆ ಐತಲ್ಲ ಅದಕ್ಕೆಲ್ಲಾ ಪ್ರಿಪೇಷನ್ ಮಾಡ್ಕೊಂಡು ಹೋಗಬೇಕಂತಲ್ಲ ಅದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ.
ಮ್ಮ ಮತ್ತೆ ಇವಾಗ್ಲಿಂದ ಇವಾಗ ಜಾಸ್ತಿ ದಿನ ಇಲ್ಲ ಅಲಾ ಆಗ್ಲೇ ಇವಾಗ ಸ್ಟಾರ್ಟ್ ಮಾಡಿದೀರಾ ಪ್ರಿಪ್ರೇಷನ್.
ಹಾ ಇನ್ನೇನು ಈ ಕಲ್ಲಲ್ಲಾ ಅಂದ್ರೆ ಈಗ ರೇಷನ್ ತರ್ಸೋದ ಆಗ್ಲಿ ಅಥವಾ ಮಾ ಚೋಟ್ರ ಬುಕ್ ಹಂಗಿರು ಚೋಟರು ಬುಕ್ ಮಾಡಿವಿ. ಹುಂಚೆನಿಲ್ಲ. ಆದ್ರೆ ಈಗ ವೇಷನ್ ದರ್ಸೋದ ಆಗ್ಲಿ ಅಥವಾ ಅಲ್ಲಿ ಮೇಂಟೈನ್ ಮಾಡಕ್ಕೆ ಬಾಯ್ಸ್ ಗಳ್ನ ಆಗ್ಲಿ ಅವ್ರನ್ನೆಲ್ಲ ಕೊತ್ಬೇಕಲ್ಲ. ಆಮೇಲೆ ಡೆಕೋರೇಶ್ ನ್ನು ಅದು ಇದೆಲ್ಲ ನೋಡ್ಕೊಬೇಕಲ್ಲ ಆಮೇಲೆ ಭಕ್ತರುಗಳಿಗೆಲ್ಲ ಇರಬೇಕಲ್ಲ ಸ್ವಲ್ಪ ಅದ್ರ ಬಗ್ಗೆ ಟೆನ್ಷನ್ ಇರುತ್ತಲ್ಲ ಅದ್ರ ಬಗ್ಗೆ ನೋಡ್ಕತೀನಿ ಅಷ್ಟೇ. ನೀ ನೆಕ್ಸ್ಟ್ ಮಣ್ಣ ಬಿಟ್ಟ್ರಿ ನ ಮನೆಗೆ ಇರೋದ ನಾನಲಾ.
ಹ ಹೌದೌದು.
ಕಲ್ಲ್ಲಾಣಿ ಎಲ್ಲ ಆಧಿಕ
ಹಾ.
ಹಾ ನೀವೇನ್ ಮಾಡ್ತಿದ್ದೆ.
ನಾನ ಏನು ಇಲ್ಲ ಸುಮನೆ ಕೂತಿದ್ದೆ ಅದಕ್ಕೆ ಫೋನ್ ಮಾಡ್ದ ನಿಂಗೆ
ಹಬ್ಬ. ಮತ್ತೆ ನೀವು ಬನ್ನಿ ಮಿಸ್ ಮಾಡ್ಬೇಡಿ ಹಾ ಗಾಂಡಾಗ ಮಾಡ್ತೀವಿ. ಮತ್ ಮಿಸ್ ಮಾಡ್ಬೇಡಿ ನೀವು ಬನ್ನಿ. ಏ ಆಲ್ರೆಡಿ ನಿಮ್ ಮುಂಚೆನೆ ಕರ್ದಿದ್ದೆ ಮತ್ತೆ ಈ ಕಾಲ್ ಮಾಡಿರಲ್ಲ ಮತ್ತೆ ಇವಾಗ ಒಂದ ಇನ್ನೊಂದ್ಸರ್ತಿ ಇನ್ವೇಟ್ ಮಾಡದೆ ಅಷ್ಟೇ.
ಹ್ಮ್.
ಹಾ. ಮತ್ತೆ ಟಿ ಕಾಫಿ
ಹ ಇನ್ನು ಇಲ್ಲ ಎಷ್ಟ ದಿನ ಮಾಡ್ತೀರಾ ನಿಮ್ ಕಡೆ ಮದ್ವೆ
ಇಲ್ಲ ಫರ್ಸ್ಟ್ನೇ ದಿಸನೆ ಅದೇ ರೀ ಚನ್ ಮಾಡ್ತೀವಿ ಅದಾಗಿದ್ದು ಒಂದ್ ದಿವ್ಸ ಮದುವೆ ಮಾಡ್ತವಿ.
ಹಾ.
ಹ್ಮ್ ನಿಮ್ ಕಡೆಲ್ಲ ಹೆಂಗೆ
ಅಂದ್ರೆ ನಮ್ಮಣ್ಣನ ಮದ್ವೆ ನಾವು ತ್ರೀ ಡೇಸ್ ಮಾಡಿದ್ದು ಅಂದ್ರೆ ಒಂದಿನ ಫುಲ್ ಅರಶಿನ ಮೆಹೆಂದಿ.
ಹ ನಮ್ ಸೈಡ್ ಅಷ್ಟೇ ಅಲ್ಲ ಸೇಮು
ಹ ..
ಹಾ ..
ಅಂದ್ರೆ ನಾವು ಒಂದ್ರೆ ನಮ್ಮ ಅಣ್ಣ ಫುಲ್ ರೆಸಾರ್ಟ್ ಬುಕ್ ಮಾಡಿದ್ದವು ..
ಹಾ ..
ಹ ಅಲ್ಲೇ ಸ್ಟೇ ಆಗಿ ಅಲ್ಲೇ ಅಂದ್ರೆ ಎರಡು ರೆಸಾರ್ಟ್ ಬುಕ್ ಮಾಡಿದ್ದು ಹಲ್ಡಿ ಶಾಸ್ತ್ರಕ್ಕೊಂದು ... ಮೆಹಂದಿಿಯ ಮೆಹಂದಿ .. ಹಿ ಎರಡು ಅಲ್ಲೇ .. ರಿಸಪ್ಷ .. ಮೂರ್ತಾಗ ಒಂದು ...
ಹೌದಾ ನಮ್ದು ನಮ್ಮ ಅಣ್ಣನ್ ಬಂದ್ಬಿಟ್ಟು .. ವ ಈಗ ನಾವು ಒಂದು ಹೋಟ್ರಲ್ ಬುಕ್ ಮಾಡಿದಲ್ಲ ಫುಲ್ ದಡ್ೋಟಲ್ ಅ .. ಅವನೇಲೆ ನಮ್ಮೂಊರಲ್ಲಿ .. ಹ್ಮ್ ದೊಡ್ದೈತೆ ಮತ್ತೆ ಈಗ ನಮ್ ಅಕ್ಕಪಕ್ಕಲ್ಲೂ ಆತರ ಇಲ್ಲ ಅಷ್ಟು ಚೆನ್ನಾಗತದೆ ..
ಹ್ಮ್ ಹ್ಮ್ ..
ಈಗ ಡೆಕೋರೇಷನ್ಗೋಸ್ಕರ ನಾವು ಬೇರೆ ಕಡೆಯಿಂದೇ ಕರ್ಸ್ತವಿ ...
ಹ್ಮ ..
ಹಾ ಅಂಗಾಜಿ ಈಗೆಲ್ಲ ಸ್ವಲ್ಪ ನೋಡ್ಕೊಬೇಕಲ್ಲ ರ್ಚೆಲ್ಲ ಎ ಜಾಸ್ತಿ ಆಗುತ್ತಾ ..
ಹೌದು ಮದ್ವೆ ಅಂದ್ರನನೆ ಖರ್ಚು ..
ಅದ ಜಾಸ್ತಿ ಇದ್ದೇ ಇರುತ್ತೆ ಮಾಮೂಲಾಗಿ ಹುಗೇ ಗೊತ್ತಿರತರ ... ಹ ಈಗ ನೋಡ್ತ ಮತ್ತ .. ಲ್ಲಾ ಹಂಗಾಗಿ ನಾನೇ ನೆಕ್ಸ್ಟ್ ಮುಂದ್ ನಿನ್ ಕಂಡ ಎಲ್ಲ ನೋಡ್ಕೊಬೇಕು ... ಹಾ ಎಲ್ಲ ನೋಡ್ತ ... ನಾನಲ್ಲಿ ಬಟರ್ಗೆಲ್ಲ ಹೇಳ್ಬಿಟ್ಟಿ ಈಗ ಏನೇನು ಊಟ ಅಂದ್ರೆ ಯಾವ್ಯಾವ್ ತರ ಊಟ ಮಾಡ ಪ್ರಿಪೇರ್ ಮಾಡ್ಕು ಬಂದ್ಬ .. ನಿಮಗ ಏನು ಐಡಿಯಾ ಇದ್ರೆ ಹೇಳಿ ...
ಅಂದ್ರೆ ಕ್ಯಾಟ್ರಂಗ್ ಕೊಡ್ಬೋದಲ್ಲ ಅವ್ರೇ ಮಾಡ್ತಾರಲ್ವಾ ಎಲ್ಲಾ ...
ಕ್ಯಾಂಟ್ರಿಂಗ್ ಅದೇ ಕ್ಯಾಂಟ್ರಿಂಗ್ ಕೊಡ್ತೀವಿ ಅವ್ರೇ ಮಾಡ್ತಾರೆ ಅಂದ ನಾವು ಹೇಳ್ಬೇಕಲ್ಲ ಈಥರದ್ ಮಾಡ್ಬೇಕು ಫುಡ್ಲ್ಲಿ ತರಿಸೀವಿ ನಾ ...
ಅಂದ್ರೆ ಅವ್ರತ್ರ ಆಪ್ಷನ್ಸ್ ಇರುತ್ತೆ .. ಇಲ್ಲ ಅಂದ್ರೆ ಅದಕ್ಕೂ ಬೆಸ್ಟ್ ಏನು ಅಂತಂದ್ರೆ ಇವಾಗ ಕ್ಯಾಟರಿಂಗ್ ಅಲ್ಲಿ ಎರಡ್ ತರ ಬರುತ್ತೆ ಒ ... ಒಂದ ಏನು ಅಂತಂದ್ರೆ ನಾವೇ ಎಲ್ಲ ... ಕೊಟ್ರೆ ಅವ್ರು ಜಸ್ಟ್ ಅಡ್ಗೆ ಮಾಡಿ ಬಡಿಸಸ್ತಾರೆ ..
ಹಾ ..
ಇನ್ೊಂದ ಏನು ಅಂತಂದ್ರೆ ರೇಷನ್ ಎಲ್ಲಾ ಹದ್ದ ಒಂದ್ಲೇಟಿಗೆ ಇಷ್ಟು ಅಂತ ಅಮೌಂಟ್ ... ಕೊಡದು ..
ನಮ್ದಲ್ಲ ಹಂಗಿಲ್ಲ ಅಂದ್ರೆ ನಮ್ದೇ ರೇಷನ್ ಎಲ್ಲ ಕಾಣಾಡ್ತೀವಿ ..
ಹ ಆ ಆ ತರದಕಿನ ಈ ತರ .. ಮಾಡಿದ್ರೆ ಉಳಿಯುತ್ತೆ ಅಮೌಂಟು ..
ಹಾ ಅಂದ್ರೆ ಅಮೌಂಟ್ ಬಗ್ಗೆ ಎಲ್ಲ ತಿನ್ಸ ತಾಣಲ್ಲ ಏನಕಂದ್ರೆ ಈಗ ಮುದ್ದೆ ಮಾಡದೇ ಒಂದ್ಸತಿ ... ಇದಕ್ಕೆ ಟನ್ ತ ಜಾಸ್ತಿ .
ಅಂಗ ಅಂತಾ ವೇಸ್ಟ ಮನಿನೂ ವೇಸ್ಟ್ ಮಾಡಬಾರದು ಅಲ್ವಾ.
ಅಂಗ ಆಗಿ ನಾನು ನಿಮ್ಮ ಹತ್ರ ಕೇಳದೆ ಅಷ್ಟೇ ಎಕ್ಸಾಮ ಈಗ ಆ ನಿಮಗೂ ಏನಾದ್ರು ಐಡಿಯಾ ಇರುತ್ತೆ ಏನೋ ಊಟದ್ ಕೂಳ್ ಬಗ್ಗೆ ಏನು ಅಂತ ಅದಿಕ್ಕೆ
ಹ ಅಂದ್ರೆ ನಮ್ಮ್ ಅಕ್ಕನ್ ಮದುವೆಲ್ಲೂ ಅಷ್ಟೇ ಅಡುಗೆ ಅಂತ ಅಂದ್ರೆ ಒಂದು ಅವ್ರ್ ಏನಂದಿದ್ರು ಒಂದ್ ಎರಡ್ ಸಾವಿರ ಜನ ಬರ್ತಾರೆ ಅಂತ ಅಂದಿದ್ರು. ಸೊ ನಾವ್ ಅಷ್ಟೆಲ್ಲ ಮಾಡ್ಸಿದ್ವಿ ಒಂದು--. ಟು ತ್ರೀ ಹಂಡ್ರೆಡ್ ಅಷ್ಟೆ ಮೆಂಬರ್ಸ್ ಬಂದಿದ್ದು.
ಹಾ
ಸೊ ಜಾಸ್ತಿ ನಮ್ದು ಊಟ ವೇಸ್ಟ್ ಆಗ್ಬಿಟ್ಟಿತ್ತು.
ಅಂಗಲ್ಲ ಅ ನಮ್ ಕಡೆ ಎಲ್ಲ ಬಂದೇ ಬರ್ತಾರೆಲ್ಲ ಅವರು. ಜಾಸ್ತಿ--.
ಹ್ಮ್
ಆ
ಅಂದ್ರೆ ನೀಟಾಗಿ ಕೌಂಟ್ ಇರ್ಬೇಕ್ ಎಷ್ಟ್ ಜನಕ್ ಮಾಡ್ಸ್ಬೇಕ್ ಎಷ್ಟ್ ಜನ ಪಕ್ಕ ಬರ್ತಾರೆ ಅಂತ ಇಲ್ಲಾಂದ್ರೆ ಸುಮ್ನೆ ಊಟ ವೇಸ್ಟ್ ಆಗ್ಬಿಡುತ್ತೆ.
ಹ್ಮ ಹಂಗು ಇರಲ್ಲಾ ನಮ್ಮ್ ಕಡೆ ಜಾಸ್ತಿ . ರೆ ಪಿಂಡಲ್ಲೂ ಅದಕ್ಕೆಲ್ಲಾ ನಾವು ಇಟ್ಕ ಕೊತೀವಿ ಎಲ್ಲ ಅವರಿಗೆ ಅಲ್ಲಿೇ ಡೆಕೋರೇಷನ್ ಮಾಡಕ್ ಹೇಳಿವಿ ನಾಳೆ ಇಂದ ಸ್ಟಾರ್ಟ್ ಮಾಡತೀವಿ ಅಂದಾರ. ಹಾ. ಈಗ ಸ್ವಲ್ಪ ಇದು ಮೇಂಟೈನ್ ಮಾಡಕ್ಕೆ ಬಾಳ್ಸ್ಲೀಗೆಲ್ಲ ಹೇಳ್ಬೇಕು. ಆಮೇಲೆ ಹಾರ ಬೇರೆ ಆರ್ಡರ್ ಕೊಟ್ ಬರ್ಬೇಕು ನೆಕ್ಸ್ಟು.
ಅಂದ್ರೆ ನೀವು ಸುಮ್ನೆ ಒಂದು ಇವೆಂಟ್ ಮ್ಯಾನೇಜ್ ಯಾವ್ ತರ ಬರುತ್ತೆ ಅಲ್ವಾ ಅಂದ್ರೆ--.
ಅವೆಲ್ಲ ಸುಮ್ನೆ ಸರಿಯಾಗಲ್ಲ ನಾವ್ ಈಗ ನಾವೇ ಇದ್ಬಿಟ್ಟು ನಾವೇ ಎಲ್ಲ ನೋಡ್ಕೋಬೇಕು ಅಲ್ಲಾ ಸುಮ್ಮನೆ ಇಲ್ಲಾಂದ್ರೆ ಅವೆಲ್ಲ ಆದ್ರೆ ಸರಿಯಾದ ಈಗ ಇಲ್ಲ ಅಂದ್ರೆ ಏ ಏನೋ ಒಂದು ಮಾಡೋಣ ಬಿಡೋಣ ಆತ್ರಿ ಇರ್ತ ಹೋದ್ರೆ ಹಾಗಾಗಿ ಅವೆಲ್ಲ ಸೆಟ್ ಆಗಲ್ಲಂತ ಬೇಡ ಅಂತ ಸುಮ್ಮನೆ ಆದೆ ಅದಕ್ಕೆ.
ಹ ಅಂದ್ರೆ ಕರೆಕ್ಟ್ ಆಗಿ ಇರೋರ ಅತ್ರ ನೋಡಿದ್ರೆ ಇವಾಗ ನಮ್ ಕೆಲ್ಸದಲ್ಲೇ ಬಿಜಿ ಆಗ್ಬಿಟ್ರೆ ಒಂದೊಂದ್ ಸಲಾ ಮೂಹೂರ್ತಕ್ಕೇನೆ ಬರಕ್ ಕ್ ಆಗದಿಲ್ಲ.
ಆದಕ್ಕೆ--. ಏನಾಗಲ್ಲ ಬಿಡಿ ಆ ಟೈಮ್--. ಕ್ಲೀನ್ ಮಾಡ್ಕೊಂಡು ಬರೋದು ಅಕ್ಕ ಅಷ್ಟೆ. ಹಂಗಾ ಆಗಿ ಏನ್ ಇಷ್ಟು--. ಏನು ಒಂದೊಂದು ಇದು ಡ್ರೆಸ್ಗಳೆಲ್ಲ ಇದಲ್ಲಾ ಡ್ರೆಸ್ನೆಲ್ಲಾ ಆರ್ಡರ್ ಕೊಟ್ಟಿದ್ವಿ ಮಾಡ್ಸಕ್ಕೆ. ಇನ್ನೆಷ್ಟ್ ಅ ಆಮೇಲೆ ಹಂಗೆ ಹೋಗಿ ಇಸ್ಕೊಂಬರ್ಬೆಕ್ ಅದುನ್ನು ಇಗ್ ಫುಲ್ ಮದುವೆ ಬಂತು ಅಂದ್ರೆ ಫುಲ್ ಬ್ಯುಸಿ ಆಗಿ ಹೋಗಿ ಬಿಡ್ತೀವಿ ಯಾರೇ ಆಗಲಿ .
ಹೌದು ಅದು ಅದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಅಲ್ವಾ ಲೈಫ್ ಅಲ್ಲಿ
ಹ್ಮ ಇಲ್ಲಿ ಇಲ್ಲ ಅವಾಗ ಒಂದ ಸತಿ ನಮ್ಮ್ ಅಕ್ಕಂದು ಮದುವೆಗೆ ಹೋದಾಗ ಹೋಗಿದ್ದೀವಲ್ವಾ ಅವಾಗ ನಾವ್! ಹೆಂಗೆ ಅಂದ್ರೆ ನಮ್ ಚಿಕ್ಕಪ್ಪ, ಅವರು ಮತ್ತೆ ನಾವು ನಾವು ನಮ್ಮ ಮನೆಯ. ಎಲ್ಲ ಬರಿ ಊಟದ್ದು.... ! ಅಂದ್ರ ಅಡಗೆ ಎಲ್ಲ ಮಾಡ್ತಾರಲ್ಲ ಅಲ್ಲಿ.. ತಗಣತವ ಅವ್ರು ಹೆಂಗ ಮಾಡ್ತಾರೆ ಏನೋ? ಅಥವಾ ಯಾರ ಸುಮ್ನೆ ಹಿಂಗೆ. ಸ್ಕ್ಯಾಮ್ ಮಾಡ್ತಾವೋಗೊಬ್ಬರಲ್ಲಲ್ಲಿ ಊಟದಾಗೆಲ್ಲ. ಅಂದ್ರೆ! ಸ್ವಾಮ್ ಅಂದ್ರೆ ಹೇ! ಅಂದ್ರೆ ರೇಷನ್ ಉಳದದ್ರಲ್ಲಿ ಕದಡ್ಕೊಂಡು ಹೋಗೋದು ಆತರ ಮಾಡ್ತಾರೆ.
ಹೌದು ನಮ್ಮ ಅಣ್ಣನ ಮದ್ ನಮ್ಮ ಮಕ್ಕಳ ಮದ್ವೆೇಲ್ ತುಂಬಾ ಆಗಿತ್ತು ಅಂದ್ರೆ.. ಒನ್ ಟು ಡಬಲ್ ರೇಷನ್ ತರಿಸಸು. ಪ್ರ ಅರ್ಧ ರೇಷನ್ ಅವರೇ ಎತ್ಕೊಂಡ್ ಹೋಗಿರ್ತಾರೆ.
ಹಾ.. ! ಹಾ.. ! ಅದಕ್ಕೋಸ್ಕರ ನಿನ್ಕೊಂಡು ನೋಡ್ಬಲ್ಲ ಅದಕ್ಕೆ ಅಲ್ಲಲ್ಲ ನಿಡ್ಕೊಂಡು ಅವಾಗೆಲ್ಲ ನೋಡ್ಕೊಂಡ್ ಬಿಟ್ಟಿದ್ವಿ ಕರೆಕ್ಟ್ ಆಗಿ. ಆಮೇ ಲಸ್ಟ್ ನಮ್ದು ನ್ ಮಾಡ್ತಾರೆ. ಅಂದ್ರೆ ಲಾಸ್ಟಿಗೆ ಹೋಗ್ಬೇಕ್ರೆ ಐಸ್ ಕ್ರೀಮ್ ಫ್ರೂಟ್ಸ್ ಅಲ್ಲ ಮಸ್ತ ಅಂತ ಹೇಳಿ.
ಹ್ಮ್! ಹ್ಮ್! ಅಂದ್ರೆ ನಾನು ಒಂದ್ ಮದ್ವೆಗ್ ಹೋಗಿದ್ದೆ ಅವ್ರ ಹೆಂಗ್ ಮಾಡ್ಸಿದ್ರು ಅಂತಂದ್ರ?
ಹ್ಮ್. !
ಆಹ.. ! ಬಫೆ ಸಿಸ್ಟಮ್ ಎಲ್ಲ ಊಟ ಚೈನೀಸ್, ನಾರ್ತ್, ಸೌತ್, ಎಲ್ಲ ಮಾಡ್ಸಿ.
ಬ ಮಾಡಸ್ಬೋದು ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಆದ್ರ ಏನಾಗುತ್ತೆಲ್ಲಿ ಅವ್ರು ಅಕಬೇಕು ಮಟ ಅತ್ಲ ಇತ್ಲ ಕೆಲ್ ಹೋಗೋದು ಕಾಳ ಕ ಕುನ್ಕೊಂಡ್ ಹೋಗ್ತಾರಲ್ಲಾ ಎಲ್ಲಾ ಸರಿಯಾಗಲ್ಲಗೆ
ಅಂದ್ರೆ ಆ ಥರ ಎಲ್ಲ ಮಾಡ್ಸಿ ಈ ಕಡೆ ಫುಲ್ ಫ್ರೂಟ್ಸ್ ಸ್ಟಾಲ್ ಅಂದ್ರೆ ಯಾವ? ತರ ಬೇಕೋ ಆ ಥರ ಫುಲ್ ಫ್ರೂಟ್ಸು. ಈ ಕಡೆ ಯಾವ್ತರ? ಬೇಕೋ ಆತರ ಫುಲ್ ಐಸ್ಕ್ರೀಮ್ ಒಂದ್ ಕಡೆ ಫುಲ್ ಜ್ಯೂಸ್ ಆತರ ಇಟ್ಟತಿದ್ರು.
ಮತ್ತೆ.
ಮತ್ತೆ ಬೀಡ.. !
ಹಾ.. ! ಹೌದಾ! ಇನ್ನಿಷ್ಟೆಲ್ಲ ನಾವು ಅದೇ ತರ ಮಾಡಸ್ಬೇಕು ಎಲ್ಲ.
ಹ್ಮ್... !
ಹ.. !
ಅಂದ್ರೆ ಅದೆಲ್ಲ ಒಂದೊಂದು. ಕಡೆ ಏನ್ ಅನ್ಸುತ್ತೆ ಅಂದ್ರೆ.. ! ಇವಾಗ ಫ್ರೂಟ್. ಹಚ್ಚು ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ ಸುಮ್ನೆ ಆಸೆಗೆ ತಿಂತಾರೋ ಇಲ್ಲ ಸುಮನೆ ಆದ್ರರು. ಕುೂಸ್ಕೊಂಡೋಗಿ ವೇಸ್ಟ್ ಮಾಡ್ಬಿಡ್ತಾರೆ. ಅದು ಕೆಲವೊಂದ್ ಕಡೆ. ಸುಮ್ನೆ ವೆಸ್ಟ್ ಅನ್ಸುತ್ತೆ.
ಹೌ ಅದು ಕರೆಕ್ಟ್ ಎಷ್ಟ ಸತಿ ಹಂಗೆ ಮಾಡಿದಾರಲ್ಲ ಇಫ ಒಂದ್ಸಲ.
ಹ್ಮ್.. !
ಹ್ಮ್.. !
ಮತ್ತೆ... ! ಏನು? ಇಲ್ಲ ಸೊ! ಅದೇ ನೀವ ಕೇಳಿದ್ರಲ್ಲಾ ಅದಕ್ಕೆ ಐಡಿಯಾ ಹೇಳ್ತಾ ಇದ್ದೆ ನೋಡಿ.
ಹ ಏನ್ ಗೊತ್ತಾ ನೋಡಿ ಬಫೆ ಸಿಸ. ಇಷ್ಟಮ್ಮೆ ಆದ್ರೆ. ಅವರೇ ಬಡುಸ್ತಾರಲ್ವಾ ಯಾರಿಗೆ ಎಷ್ಟು ಬೇಕ ಕು ಏನ್ ಬೇಕೋ ಅದುನ್ ನಿಡುಸ್ಕೊಂಡ್ ತಿಂತಾರೆ ಇವ್ ಪಂದ್ ಅದೆಲ್ಲ ಆದ್ರೆ ಹಔಸ ಔಸದಾಗ ತಿನ್ಬೇಕು ಅದೆಲ್ಲಾ ಆಗ್ಬಿಡುತ್ತೆ
ಬ ಸ
ಹ್ಮ್
ಅದೇ ಹೆಂಗಿದ್ರು ಎಂದ್ರರು ಅದು ಊ ದುದು ಆ ದೊಡ್ಡ್ ದೈತದು ಸಂಜೆ ನಿ ನೋಡ್ಕೊಂಬಂದೆ ಅೆ
ಹ್ಮ್
ಹಾ ದೊಡ್ಡ ೈತೆ ಚೆನ್ನಾಗಐತೆಲ್ಲ ಹ್ಮ್ ಏನ್ ಟೆನ್ಷನ್ ಏನಿಲ್ಲ ಈಗ ಬೇರೆ ಮೂರ್ ದಿವಸದಿಂದ ಮೊದ್ೇ ವರ್ಕ್ಗಳೆಲ್ಲ ಸ್ಟ್ ಮಾಡಿದ್ವು ಮದ್ೆ ಬಗ್ಗೆ ಎಲ್ಲ ನೋತದೆಲ್ಲ ಇನ್ವಿಟೇಷನ್ ಕಾರ್ಡ್ ಗಳೆಲ್ಲ ಕೊಟ್ಟ ಬಂದ್ವಿ ಇನ್ನೊಂದ್ ಸ್ವಲ್ಪ ಕೊಡ್ಬೇಕು
ಹ್ಮ್ ಹ್ಮ್ ಇನ್ವಿಟೇಷನ್ ಕೊಡೋದ್ ಮುಗಸುದ್ರೆ ಅದೇ ಒಂದ ದೊಡ್ಡ ತಲೆನೋವು
ಹಾ ಹೌದು ಅದ್ ಭಾರಿ ಯಾಕಂದ್ರೆ ಅಲ್ಲಿ ಹೋಗ್ಬೇಕು ಇಲ್ಲೋಗ್ಬೇಕು ಆಮೇಲೆ ಈಗ ಒಂದ್ ಮನೆಗ್ ಹೋಗಿಲ್ಲ ಅಂದ್ರೆ ಬಿಡಲ್ಲ ಅವರೆಲ್ಲ ಬರೀ ಟೀ ಕೊಡೋದಾಗ್ಲಿ ಮಜೆ ಕೊಡೋದಾಗ್ಲಿ ಹಂಗ್ ಕೊಡ್ತಾರೆ ಅಲ್ಲೇ ಅರ್ಧ ಟೆನ್ಷನ್ ಅರ್ಧ ಹೊಟ್ಟೆ ತುಂಬ್ ಬರೀ ಟೀ ಅ ಮಜೆ ಕುಡಿದು ಕುಡ್ದು ಹೊಟ್ಟೆ ತುಂಬಟ್ಟ ತ
ಹೌದು ಮತ್ತೆ ಯಾರಿಗ್ ಕೊಡ್ಬೇಕು ಯಾರಿಗ್ ಮಿಸ್ ಮಾಡಿದೀವಿ ಅದೊಂ
ಹಾ ಒಬ್ಬೊಬ್ಬ್ರ ಮಿಸ್ ಆಯ್ತು ಅಂದ್ರೆ ಅವ್ರು ಬೇಜಾರ ಬಿಡ್ತಾರೆ ನಮ ಟಿಿನಲ್ಲ ಅದೊಂದು ಪ್ರಾಬ್ಲಮ್ ಆಗ್ಬಿಡತ್ತೆ ಹ್ಮ್
ಏನ್ ಮಾಡುದ್ರು ಯಾವ್ದಾದ್ರು ಒಂದ್ ಮರ್ತ್ ಬಿಟ್ಟಿರ್ತಿವಿ
ಹಾ ಏ ಇಲ್ಲ ಕರೆಕ್ಟ ಅದೀತಿ ಎಲ್ಲಾ ಮುಂಚೆನೇ ಮಾಡ್ಕಂತ ಹೋದ್ರೆ ಬೆಸ್ಟ್.
ಹತ್ರ ಬಂದಾಗ ಎಲ್ಲ ಇಟ್ಕೊಂಡ್ರೆ ಒಂತರ ಆಗ್ಬಿಡು
ಹಾ ನಮ್ದ ಎಲ್ಲಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗಿತ್ತು ಏನೋ ಸ್ವಲ್ಪ ನಮ್ ಆ ಅಜ್ಜಿ ಊರ ಒಂದ್ ಸ್ವಪ್ ಕೊಟ್ಟಿಲ್ಲ ಅದಕ್ಕೆ ಅಲ್ಲೋಗ ಸ್ವಲ್ಪ ಇನ್ವಿಟೇಶನ್ ಕರೆಲ್ಲ ಹಂಚಿಬರ್ಬೇಕು. ಅಷ್ಟೇ ಹಾ
ನಾಶ್ ಮಾಡುದ್ರೆ ಮುಗಿತು
ಅಷ್ಟ್ ಮಾಡಿದ್ರೆ ಮುಗ್ಧೆ ಹೋಯ್ತು ನಮ್ದಲ್ಲಾ ವರ್ಕಲ್ಲಿ ಮುಗ್ಧೆ ಹೋಯ್ತು ಸಂಜೆಕಾಗ್ಬುಡುತ್ತೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಭಾರ ಇಳ್ದೋಗ್ ಬಿಡುತ್ತಷ್ಟೇ.
ಹ ಮದ್ವೆ ಫುಲ್ ಆಗಿ ಹೋಗ್ಬಿಟ್ರಿ ಎಲ್ಲ ಆಗಿ ಒಂದ ಟೂ ಡೇಸ್ ಆಗ್ಬಿಟ್ರೆ ಫುಲ್ ಎಲ್ಲಾ ಆದಂಗೆ ಮ
ಇಲ್ಲ ಮದ್ವೇ ಮುಗಿತು ಅಂದ್ರೆ ಮುಗ್ದೆ ಹೊಯಿತಲ್ಲಿಗೆ ಸತಿಯಾ ಟೆನ್ಷನೇ ಹೊ ಬಿಡುತ್ತೆ ಆಮೇಲೊನ್ ಇಲ್ಲ.
ಹ್ಮ್
ಸರಿ ತಾಳಿ ಹೆಂಗಾದ್ರೆ ನಾನು ಈಗ ಒಂದ್ ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಮಾಡ್ತಿನ್ ತಾಳಿ ಮಾತಾಡ್ತಿನ್. ಹೌ ಓಕೆ ಬಾಯ್ ಬಾಯ್ ಸಿ ಯು.
ಹಾ